ಹಲೋ ಹೇಳ್ರಿ ಮೇಡಮ್
ಅವಾಜ ಕೇಳಗತ್ತ ನೋಡ್ರಿ ಸೊಪ್ಪು ನುಂಗ್ ಈಗ ಗೊತ್ತಾ ನಮ ಫ್ರೆಂಡ್ ಒಬ್ಬಕ್ಕಿ ಫೋನ್ ಹಚ್ಚಿದ್ಲ ಈ ಪೊಲೀಸ್ದಾಗ ಸೆಕೆಂಡ್ ಇಯರ್ ಮುಗದುದಂತ ಈಗ ಸೆಕೆಂಡ್ ಇಯರ್ ಮುಗುದದಾಕ ಏನ್ ಡಿಗ್ರಿ ಅವ್ರ ಮನ್ಯಾಗ ಡಿಗ್ರಿ ಮಾಡಿಸ್ಲಿಲ್ಲ ಹಾಕಿಕೆ ಬೇಡ ಸ್ವಲ್ಪ ಅವ್ರಪ್ಪ ಸ್ವ ಬಡರು ಇದ್ರ ಬ್ಯಾಡ ಅಂತಂದಿದ್ರು ಐಕ್ತಕಿ ಪೊಲೀಸ್ ಓದಕತ್ತಾಳ ಮೂರ್ ತಿಂಗಳ ಐತಿ ಮನ್ಗ ಅವಾಗಡ್ದನ ಓದಕತ್ತಳು ಈಗ ಹಾಕಿ ಓದಕತ್ತಾಳ ಆಕ ಬ ನೋ ಹ್ಮ್ ನ ಕ್ಲಾಸ್ ಮೆಂಟ್ ಈಗ ಹಂಗ ನೋಡ್ರ ನಾವು ಗೌರ್ಮೆಂಟ್ ಸೀಟ್ ಆಗಿದ್ ಬಿಡು ಅಂದ್ರ ಭವನ್ಲ್ಲಲ್ಲ ಲಕ್ಷ ಹಾಕ್ಬೇಕಕ್ ಕಿಿಂದ ಏನಾರ ಆಯ್ತು ಅಂತಂದ್ರ ಬಾರತ ಬಿಡುುವ ತಿಂಗಳಿಗೆಗ ಒಂದು ಮೂವತ್ ನಲ್ವತ್ ಸಾವರ ರೂಪಾಯಿ ಬರ್ದ ಈ ಸಣ್ಣ ಪೋಸ್ಟ್ ಆಗಿಿಲ್ಲ ಗವರ್ಮೆಂಟ್ ಪೋಸ್ಟ್ ಇರ್ತದ
ಹ್ಮ್ ಸಣ್ಣ ಪೋಷ್ಟನಾ ತಿಂಗಳಿಗೆ ಮೂವತ್ತ ಆದಷ್ಟ ಸ್ಟಾರಟಿಂಗ್ ಎಲ್ಲಾರ ನಾ ಮುಂದ ನೀ ಮುಂದ ಅನ್ಗತ್ತಾರ ನೀ ಆಕ್ರಿ ಮುಂದ್ ನೋಡಿ ಯಾರ ಅವ ಯಿಂದ ಮುಂದ ನೋಡ್ಬೇಡ್ರಿ ಒಂದ್ ಐ್ನೂರ್ ರೂಪಾಯಿ ಡಿ ಡಿ ಐತಿ ಆದ್ರೆ ನಿಮ್ದು ಎಕ್ಸಾಮ್ ಆದಂತ ಅಲ್ಲ ಬಿಡು
ಅದಕ್ಕೆ ಬಿಟ್ಟೆ ನಾನ್ ಇಲ್ಲಂದ್ರ ಪಕ್ಕ ಆಗ್ತಿದ್ದೆ ಈಗ ಮುಂದಿನ ವರ್ಷರ ಹಾಕಕ ಅದಕೈ ಏನಿಲ್ಲ ಅಂತ ಈಗ ಫಸ್ಟ್ ಟೈಮ್ ಅರ ಆಗ್ಲಿಲ್ಲ ಅಂದ್ರ ಎಕ್ಸಾಮ್ರ ಹೆಂಗ ಅದ ಅಂತ ಗೊತ್ತಾಗ
ಹ್ಮ್ ಹ್ಮ್ ಬಿಜೆಪುರದೇಕ ಹೇಳಳ
ಹ್ಮ್ ಹೇಳಿ ನಕಿಗನು ಆಕ್ ನಂದಾಳ
ಹ್ಮ್
ಅದು ಆಗ್ದಿರ್ ಭ ಗುಲ್ಬರ್ಗ ಅದಕ್ ಹಾಕ್ಬೇಕು ಬಿತ್ತ ಅಂದ್ರ ಬರ್ಲಕ್ ಚಂದ ಆತ ಅದು ಸುಂಬರ ಅಂಗ ಅಂದಾಜ್ಮೇ ಹಾಕರ್ ಬಿ ಆತ ನಮ್ದೇನ್ ವೇಟ್ ಆದ ಐಟ್ ಆದದ ಎಲ್ಲ ಅದ
ಕೈಯ್ಯಾಗ ಆಗಲ್ಲ ಬಿಡುವಲ್ಲೆ ಇಲ್ಲಿ ಸುರ್ಪುರ್ದಾಗ ಇದ್ದತ್ ಕಾಕ ಹೆಂಗಾನ ಮಾಡ್ತಾನ ಪಿಜಿಕಲ್ ಅದೇನ್ ಚಿಂತೆ ಇಲ್ಲ ಎಕ್ಸಾಮ್ ಪಾಸ್ ಆದ್ರೆ ಹ್ಮ್ ಮುಗಿತ್ತು ಆಯ್ತ ಅನ್ಕೋಬೇಕ ಅಷ್ಟು
ಹ್ಮ್ ಅದುಐಟ್ನು ಆದ ಹ ನಮ್ದು ಹ ಹೆಂಗರ ಮಾತುದ ಆದದ್ರೆ ಇದು ನಮ ಒಂದ್ ಇಂಜಿನಿಯರಿಂಗ್ ನೋಡ್ರ ಆದ್ ಬಿಡ್ರ ಅಕ್ಕ ಹಂಗೇನಿಲ್ಲಾ ಆದ್ರೆ ದಿನ ಪೂರ್ತಿ ದುಡಿಬೇಕಾಗ್ತದೆ
ಹ್ಮ್ ದಿನಪುರ್ ದುಡ್ಬೇಕು ಬೇಜಾರಾವ
ಹ್ಮ್ ಅದ್ರಾಗೆ ಫೀಲ್ಡ್ ಅದ್ರಾಗೆ ಪೂರಾ ಅದ್ರಾಗೇ ಇರ್ಬೇಕ ಎಲ್ಲಾ ಬಿಡ್ಬೇಕ ಆತ ಇದಾಯ್ತು ಅಂತಂದ್ರ ಅದು ಸ್ವಲ್ಪ
ಹ್ಮ್ ಹ್ಮ್ ಇವಾಗ ಅಲ್ಲಿ ನಿಮ್ ಮನ ಮುಂದಾನೇ ಹಾಳಲ್ಲ ಅಕಿ ಹೆಂಗ ಹಾಕಿ ನೋಡು ಯಾವಾಗ ಹಓತಾಳ ಯಾವಾಗ
ಹ್ಮ್ ಯವ್ವ ಆರಾಮಕಿನ್ ನೋಡ್ರ ಒಬ್ಬಕಿನ್ ನೀರ್ತಾಳ್ಬ ಬಿಡು ಅಂದ್ರೆ ಎರಡ್ ತಾಸ ಹೋದೆ ಆಯ್ತ ಆ ಕಡ ಮನಿಗ್ ಬಂದೆ ಆರಾಮ್
ಹಕ್ಕಿ ಮದ ವಗಲ್ಲ
ಏನಾಗಿದೆ ನಾ ಏನ್ ಹೇಳಲಕಿ ಕಾಲುಂಗರ ಕೊಳ್ಳಗೊಂದ್ ಹಾಕೊಂಡ ಆಡ್ಬಿಡು. ಆದ್ರು ಹಾಕಿ ತವ್ರ ಮನಿ ಆಕಿನೇ ನೋಡ್ಕ ಹೋಗತಳ ಅಂತ. ಅವ್ರ ತಮ್ಮ ಅನಂತ ತಮ್ಮ ತಂಗಿರ ಮ ಇಬ್ರ ಓದ್ಸಕತ್ತಾಳ ಅಂತ. ಬಾರಿ ಬಿಡು ಅಂತಂದೆ ಆಮೇಲೆ ಒಮ್ ಫ್ರೆಂಡ್ ಹೋಗಬಕಿ ಡಿ ಎಡ್ ಮಾಡಕತ್ತಾಳ ಈಗ.
ಡಿ ಎಡ್ ಮಾಡ್ಯಾ ಡಿ ಎಡ್ ಡಿ ಎಡ್ನು ಚಲೋನನೆ ಸಣ್ಣ ಮಕ್ಳ ಚಾಲೆ ಓದಸಕ್ ಹೋಗ್ಬಹುದು ಇಲ್ಲಾ ಅಂದ್ರೆ ಬಂದ್ತಿದ್ರೆ ಈ ಕಡೆ ಹೈಸ್ಕೂಲ್ ಕುನು ಹೋಗಬಹುದು.
ಹ್ಮ್ ಅದು ಡಿ ಎಡ್ ಕಂಪಲ್ಸರಿ ಆದಂತ ಮತ್ತ
ಬಿ ಎಡ್ ಮಾಡಿ ಬಿ ಎಡ್ ಮಾಡ್ಬೇಕು ಮತ್ತ
ಹಾ ಅಂದ್ರ ಡಿ ಎಡ್ ಮಾಡಿ ಮತೆ ಈಗ ಗೌರ್ಮೆಂಟ್ ಎಕ್ಸಾಮ್ಸ್ ಏನಾರ ಬರ್ದು ಆಯ್ತು ಅಂತಂದ್ರ. ಮಸ್ತ ಅದು ಮಾ ಬಿಡು ಕುಂತು ಕ್ಲಿಯರ್ ಏನ ನ ಪೊಲೀಸ್ ದ್ರಗೆ ಬಾಳ ಇಂಟ್ರೆಸ್ಟ್
ಹಾ
ನಿ ಬಾಳ ಇಂಟ್ರೆಸ್ಟ್ ಅದ್ರಾಗ ಏನೇನ್ ಗೊತ್ತಿಲ್ಲ ಅದ್ರಾಗ ಕುಂತತ್ ಹೋದೋಗ್ ಬಿಡು, ಎರಡ್ ಮೂರ್ ತಿಂಗಳ ಕುಂತ್ ಹೋದ್ರೆ ಆಯ್ತು ಅದೇನು?
ಆತಾಹಯ್ತು ಈಗ ನಿಂದ ಅವಾಗ್ಲೇ ಐತ್ ಅಂತ ಹೇಳಿದಲ್ಲ ಬಿಡು ಎಕ್ಸಾಮ್ ತಲಿ ಕೇಳಿಸಿಕೋಳೋಕೆ ಹೋಗಬೇಡ. ಈಗೇನೇ ನ ಮನಾರ್ ಮನಾರ್ ಚಾನ್ಸಸ್ ಸಿಗ್ತಾವನೇನು
ಹ್ಮ್ ಅದಕ್ಕೆ ಸುಮ್ಮ ಅದ ಕಡೆ ನಮ ತಂಗಾಗನು ಆ ಮಂದಕೊಂಡೆ ಆದದ್ರ ಆಕಿಂದ ಹಾದಿನೆಂಟು ಮುಗ್ದಿಲ್ಲಲ್ಲಾ ಹದ್ನೆಂಟ್ ಮುಗಿದ್ಮೇ ಹಾಕ್ಬೇಕಕ್ಂತ ಈಗ ಹದ್ನೋಳ.
ಹೌದೌದು, ಆಕೆ ಈಗ ತಗೊಳೋದಿಲ್ಲ ಇಲ್ಲಿ ನಮ್ ಮನೆ ಬಾಜು ಒಂದು ಹುಡುಗಿ ಹಾಕಿತ್ತು ತಗೊಂಡಿಲ್ಲಹಾಕಿದು.
ಹ್ಮ್ ತೋಮಲೋರು
ಹ್ಮ್ ಸುಮ್ನೆ ತಗೋಲಾರ್ದರ ಆಕ್ಬಡ್
ಬ್ಯಾದಂತಂದೆ ನಮ್ ಫ್ರೆಂಡ್ಸ್ ಏ ಏನಿಲ್ಲ ನಮ್ ಕಾಲೇಜ್ ಮೇಲೆ ಎಷ್ಟು ಅಪ್ಲಿಕೇಶನ್ಗಳು ದುಕಾನ್ಗಳು ಅವ ಆನ್ಲೈನ್ ದುಕಾನ್ ಎಷ್ಟು ಬಿ ಅವ
ಹ್ಮ್ ಹ್ಮ್ ಹ್ಮ್ ಅತಡಿ ಡಿಯ ಬಿಡ್ತಾರ್ ಬಿಡಾಕಡೆ
ಹ್ಮ್ ಅವು ಅಂದ್ರೆ
ಇ ಅಂದ್ರೆ ಈಗ ಮಾಡಕ್ಂತಾರಲ್ಲ ಕುಡ್ಕಕ್ ಆಕಂಗ
ಹು ಹು ಅಂದ್ರ ಭ ಕಾಕ ಏಟದ ಪಗಾರ ಐವತ್ತರವತ್ತಾದ
ಹ್ಮ್ ಅದನ್ ಚಲೋ ಇಲ್ಯಾರ ಹಳ್ಳಿ ಯೊಳಗ್ ಕೂತರ
ಹ್ಮ್ ಸೆಕೆಂಡ್ ಸ್ಯಾಟರ್ಡೆ ಎಲ್ಲಾ ಸ್ಯಾಟರ್ಡೆ ಸೂಟಿ
ಯಾನ
ಎಲ್ಲ ಸೂಟಿ ಆರಾಮ ಮುಂಜಾನೆ ಹತ್ತು ಗಂಟೆಕ್ ಹೋಗಿ ಐದ್ ಗಂಟಕ್ ಬರ್ತಾನ ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಅಷ್ಟಿರ್ತ
ಹ್ಮ್ ಹ್ಮ್ ಇಲ್ಲ ಇಲ್ಲಪ್ಪ ಸ್ಟಾರ್ಟಿಂಗಿನ ಮೂವತ್ತರ ಮ್ಯಾಲ ತ್ತ
ಮೂವತ್ತುರ್ಮ್ಯಾಗ ಅಂದ್ರ ಬಾರಿ ಬಿಡು ಗುಲ್ಬರ್ಗ ಅಂತ ಸಿಟ್ಯಾಗ ಮಸ್ತಿರ್ರ್ಬೋದು
ಹ್ಮ ನಾವಸ್ತವ ನೆಮ್ಮ ಶೀಟಾಗಿ ಏನ್ ನೋಡಿದ್ದೆಲ್ಲ ತಗೋಬೇಕ ಅನ್ನಸ್ತತಿ
ಹ್ಮ್ ಹ್ ಹಂಗೆ ಅತ್ರ ಹಳ್ಳೇಗಿದ್ರ ಅ ಎಷ್ಟೇರ್ತದಲ್ಲಾ
ಮಾಲ್ಗಳಿಗೆ ಜಗ್ಗಿ ಹೋಗ್ತಾರಾ ಅಲ್ಲಿ ದುಕಾನ್ ಇಟ್ಕಂಕುತಿರ್ತಾರಲ್ಲ ಬಟ್ಟೆ ಅಂಗ್ಡಿ ಅಂತವ್ಕ್ ಹೋತಾರ ಮಂದಿ
ಹ್ಮ್ ಓತಾರ ಆಯ್ತ್ ಅದೇ ಓತರ ಮತ್ ಇದ್ದೋರು ಓದ್ರಂದ್ರ ಅ ಸುಮ್ಮನೆ ಓಬಾರ ಶ್ಯಣ್ಯಾರಾದ್ರ ಎಲ್ ಇಷ್ಟು ಇಷ್ಟು ರೊಕ್ಕ ಗೊತ್ತು ಮ ಇದು ಐದಾರು ಸಾವಿರ ಇದ್ರು ಕೂಡ ಬರಿೀ ಎರಡ್ ಮೂರ್ ಜೋಡ್ ಬಟ್ಟಿ ತೊಗೊಂಬರ್ ದ ಅಷ್ಟೇ ಅದೇ ಮಾಡ ಕಟ್ಕೋದ್ರಾ ಏನ್ ನಲ್ಲ ರ ಆರಾಮ್ ಒಂದ ಹತ್ ಜೊತೆ ಬಟ್ಟೆ ತಗೊಂಬರ್ಬದ್ ದರಾಮ
ಕ್ವಾಲಿಟಿ ಇರಲ್ಲ ಮಾರ್ಕೆಟ್ ನ ನಾ ಅಬ್ಸರ್ವ್ ಮಾಡೇನಿ ಕ್ವಾಲಿಟಿ ಇರಲ್ಲಾ ಮನ್ನೆ ಒಂದ್ ಎರಡ್ನೂರಿಂದ್ ಮುನ್ನೂರ್ ಕೊಡ್ತಂದ್ನೇಲ್ಲದು ಒಂದ್ವಾರ್ದಾಗ್ ವಾರದಾಗ ಆರ್ದೆ ಓಯ್ತು ಒಂತಿಂಗ್ಳ ಉಟ್ಕೊಳಿಲ್ಲ
ಅಂದ್ರ ಒಂದೊಂದ್ ಕ್ವಾಲಿಟಿ ಇರ್ತಾವ ಒಂದೊಂದ್ ಇರಲ್ಲ. ಕ್ವಲಿಟಿ ಇರ್ತವ್ ಬಿದು ಚಂದ, ನಾನು ಎಷ್ಟೋ ಸತಿ ಏಳ್ನೂರು ರೂಪಾಯ್ ಎಂಟ್ನೂರ್ ರೂಪಾಯ್ ಒಂದೊಂದು ಟಪ್ ತಂದಿನಿ ಕ್ವಲಿಟಿ ಇರ್
ಹ್ಮ್ ಈಗ್ ಮಾಲ್ಯಾಗ್ ತೊಂಗ್ಡಿನ ಎಷ್ಟ ಚಂದ್ ಬಾಳ್ ಕೆ ಬರ್ ತಾವು ಬಟ್ಟೆ ಕೊ.
ಅಂದ್ರ ಅದು ಜೀವ ಹಳ್ಳಳ್ಳಿ ಹಳ್ಳಳ್ಳಿ ಆತದ ಒಂದಕ್ಕೆ ಅಷ್ಟ
ಹಾ ಈ ಎಲ್ಲಾ ಅಭ್ಯಾಸದಂಗ ಆಯ್ಬಿಟ್ಟೈತಲ್ಲ ಮಾಲ್ನ್ಯಾಗ ತೊಗೊಂಡ್ ತೊಂಡು ಇ ಇಲ್ಲಿ ಎಲ್ಲಿ ಇಲ್ಲಿ ಇಷ್ಟೇ ಆಬಿಡು ಈ ಕ್ವಾಲಿಟಿರ್ತವ ಅಂಗಾಗಿ. ತಗೋಬೇಕ್ ಅನ್ಸ್
ಹ್ಮ್ ಆರ್ಕಿಡ್ದಾಗ್ ಎಲ್ಲಾ ತೋಬಾರ್ದು ಮಾಂಗಲ್ಯ ವೀಟದಾಗ ತಗೊಂಡಿನ್ ನಾನು ನೆರಳ್ ಈಗೆಲ್ಲ ಅಲ್ಲ ಅಲ್ಲೇ ತಗೊಂಡಿನಿ ಈಗ್ ಜಾಸ್ತಿ.
ಆರ್ಕಿಡ್ದಾಗ ಒನ್ ಬಟೆನ್ ತಗೊಂಡಿಲ್ಲ ನಾ ಏನ್ ತಗೊಂಡಿಲ್ಲ.
ಆರ್ಕಿಡ್ನಾಗ ಏನಿಲ್ಲ ಜಸ್ಟ್ ಓತೀವಿ ಸುಮ್ ತಿರ್ಗಾಡ್ ಬರ್ತಿವ್ ನೋಡು ಸುಮ್ಮ್ ಹೋಗದ್
ಅ ಅವ್ ಪಸ್ಟ್ ಅಲ್ಲಿಗ್ ಬಂದ್ಮೇಲ್ ಫಸ್ಟ್ ನೋಡಿದ್ ಮಾಲ್ ಅಂದ್ರ ಅದ್ವಂದೆ.
ಹ್ಮ್ ಆರ್ಕೆಡ್ ಏಷ್ಯನ್ ಮಾಲ್ಲು ಭಾರಿ. ಏಷಿಯನ್ ಮಾಲ್ನಾವು ಬಟ್ಟೆ ಚಂದ್ ಅದಾವ್ ಏಶ್ ಏನ್ ಮಲ್ಗ್ನು ತಗೊಂಡಿ.
ಹ್ಮ್ ಹ್ಮ್ ಆ ಕಡೆ ಎಲ್ಲಾ ದೊಡ್ ದೊಡ್.
ಹ್ಮ್ ತಿನಕ್ಕೂ ರೆಟು ಪಾನಿಪೂರಿ ಅಲ್ಲ ಅಬ್ ಮಾಲ್ನಗ್ ಪಾನಿಪುರಿ ಅಂತೂ ನಲ್ವತೃಪಾಯಿ ಹೊರಗ್ಬಂದ್ರನೆ ಇಪ್ಪತ್ತು
ಅಲ್ನಾವು ಅಲ್ಯಾಂಗ್ಯೊ ನಿಂತ್ಕಂಡ್ ತಿಂತಿರ್ತಾರ್.
ಹ್ಮ್ ಹಾ ಹಾ ಅಂದ್ರ್ ಬಿ ಪಾನಿ ಪುರಿ ಗುಲ್ಬರ್ಗ ಈ ಕಡೆ ಎಲ್ಲ ಚಂದ್ ಇರ್ತಾವ್ ಬೆಂಗ್ಳೂರ್ ಕಡೆ ಚಂದ್ ಇರಲ್ಲ ಪಾನಿಪುರಿ.
ಅಲ್ಲ ಏನ್ ತಿಂದಿಲ್ಲವ ನನ್ಗ್ ಗೊತ್ತಿಲ್ಲ.
ಮೊನ್ನೆ ಬೆಂಗ್ಳೂರ್ಕ್ ಹೋಗಿದ್ವಲ್ಲ ನಾವು ಅದ್ ಮಾಮೂನ್ ಬಲ್ ಹೋಗಿದ್ ವಲ್ ಎಲ್ಲರೂ. ಕಾಕ ನಾನ್ ಪಾನಿಪುರಿ ತಿನ್ನಕ್ ಹೋಗಿವಿ ಆ ಪಾನಿಪುರಿದಾಗ ಗೆಜ್ರಿ ಅವೆಲ್ಲಾ ಉತ್ತರ ಗೆಜ್ರಿ ಸವಂತಿಕಿ ಹಾಕಿ ಕೊಡ್ತಾರೆ ಚಂದೆತ ತಲೋವ್
ಬರೇ ಬಟಾಣೆ ಹ. ಬರೀ ಬಟಾಣಿ ಪೂರಿ ನೀರ್ ಹಾಕದ್ರನೆ ಚಂದ ಒಳಗಡೆ.
ಹ್ಮ್ ತಿನ್ಬೇಕ ಅನ್ನಸ್ತ.
ಹ್ಮ್. ಅಲ್ ಮತ್ ಇಪ್ಪತ್ತೈದು ಮೂವತ್ತು. ರೂಪಕ್ ಒಂದು ಪ್ಲೇಟ್
ಹ್ಮ್ ಎಲ್ಲ ಹಾದು ಕಾಶಿ ಆಗಿಬಿಟ್ಟದ ಈಗ ದುಡಿಯದ ಹಂಗೆ ಖರ್ಚು ಮಾಡದ್ ನಂಗೆ ಈಗ
ಹ್ಮ್ ಎದುಕ್ಕನ ಸಾಲ ಆರ್್ದಂ ಕ ಆಬಡ್ತದೆ ಎನ್ ಬಿ ಹ ದಕ್ನು ಸಾಲಲ್ಲ ಏನ್ ಭ ಇಷ್ಟು ದುಡ್ದರ್ನು ಕಮ್ಮಿನೇ
ಅವರ ಸ್ರ ಇದ್ದಾರ ಕಳ್ಳ ಆಡ್ ಏನ್ ಐದ್ ಹತ್ತು ಸಾವಿರ ಇದ್ದಾರ ಏನ್ ಮಾಡ್ತಾರ ಹ
ಕಮ್ಮಿ ಇರ್ಬೇಕ ಅವವ ಜನ ಮನ್ಯಾಗ ಕಡಿ ಆರ ಆರ್ ಜನ ನಾವ್ ಇದ್ದೀವಿ ಏನು ಸಾಲಲ್ಲ ಹ್ ಮಣಲ
ಲ್ಲ ಒ್ಂದ ಉಣತ ಅಿ
ಹ್ಮ್ ಸಾಯಂಕಾಲ ಬಂದ್ ಉಣತ್ನಿ ಇ ಯಾವಾಗ ಕಾಲಜಸನ್ ಬರ್ತ್ನಾವ ಉಣತ್ನ ಹಸು ಆತದ
ಹ ನ ನೋಟ ಭಿ ಸಗ ದೋಸೆ ಇಟ್ಟು ಹಾಕು ಸಾಯಂಕಾಲದ ಒಂದಂದು ಹಾಕಿ ತಿನ್ಬಿಡ್ಬೇಕುುವ
ನ್ ಮಾಡಲ್ಲ ಅದೇ ಈಗ ಇದು ರೆಸಿಪಿ ಮಾಡಿದ ಮೊನ್ನೆ ಬಳ್ಳೋಳ್ಳಿ ಇರ್ತದಲ್ಲಾ ಬೆಳ್ಳುಳ್ಳಿ ಮತ್ತ ಉಪ್ಪು ಖಾರ ಕರಿಬೇವು ಕೊತ್ತಂಬರಿ ಎಲ್ಲಾ ಹಾಕಿ ಜಜ್ಜನ್ ಪೂರ್ತಿ ಪೇಸ್ಟ್ ಅದಂಗ ಆತದ ಚಂದ ಖಾರ ಜಾಸ್ತಿ ಆಗ್ಬೇಕಕ್ ಸ್ವಲ್ಪ ಹಾಕ್ಬಿಟ್ಟು ಎಣ್ಣಗೆ ಹಾಕಿ ಸೀದಾ ಅನ್ನ ಹಾಕ್ಬೇಕು
ಹ್ಮ್
ಇಷ್ಟು ಮಸ್ತ್ ಆತದ ಅಂದ ರೈಸೂ ಅಬಬ ಗರ್ಬೆ ಹಾಕಿದಕ್ ಮಸ್ತ್ ತ್ತಾಗಿರ್ತದೆ ರೈಸರು
ಚಂದ ಆತತಿ ರೈಸ್ ನಮ್ಮವ ಭಾರಿ ಮಾಡ್ತಾಳವ ಬೆಳ್ಳುಳ್ಳಿ ರೈಸ ಬೆಳ್ಳುಳ್ಳಿ ಹಾಕಗದ ಹ್ಮ ಅದೇ ಮಾಡ್ಕೋಬಂದಿದು ನ ಮನ್ನಿ
ಇಲ್ಲ ಅದು ವೈಟ್ ರೈಸ್ ಇತ್ತು
ಇಲ್ಲಾನಾ ಇಲ್ಲಿ ಉ ದೌಕನಿಗ್ ಬಂದಿದ್ನವ ಪಾಪ ಉಣ್ತಾ ಅಂತ ಹೇಳ್ಕಡ ಮ ಮಾಡ್ಕ ಹಾಕೊಂಬಂದಿದ್ದೆ ಏಟ ಅಂತ ಅಂದಿದ್ದೆ. ಊಟ ಮಾಡಿದ್ದೇ ನಾನ ನಮ್ಮ ಪಾಪ ಮಾಡಿದ್ವಿ ನಮ್ಮ ಹೋಟೆಲ್ನ ಊಟ ಮಾಡಿದ್ವಿ.
ಅಂದ್ರ ಬಳ್ಳು ಅಂದ್ರೆ ನಾವು ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಯಾಕ ಮಾಡ್ತಿವಲ್ಲ ಅವು ಚಂದ ಆಗಲ್ಲ. ಕಮ್ಮಿ ಕಮ್ಮಿ ಹ್ಮ್ ಎಷ್ಟ್ ಮಸ್ತ್ ಆತತ್ ಭಾರಿ ಬಾದ ರೈಸ್ ಬಾಳ ಇಷ್ಟ ನಂಗ
ತುಡಿತ
ಹ್ಮ್ ಮತ್ತ ಹ್ಮ್ ಮತ್ತ ಜೀರಾ ರೈಸ್ ನೆಸ್ಟ್
ಹ್ಮ್ ಜೀರಾ ರೈಸ್ ಜೀರ್ ರೈಸ್ ತಿನ್ಬೇಕು ಗ್ಯಾಸ್ಕ್ ಆಗಲ್ಲ
ಹ್ಮ್ ಈಗ ಬರಿ ವರೈಟಿ ವೆರೈಟಿ ರೈಸ ಉಣಂಗಗಿದ್ರರು ರಟ್ಟಿ ಉಣಲ್ಲ ಚಪಾತಿ ಉಣಲ್ಲ ಆ ಕಡೆ
ಹಓ್ ಯಾವ್ದ ನ ಹೋಟೆಲ್ ಹೋದರು ಅವ ಕೊಡ್ತಾರಲ್ಲ ತಂದರು ರೊಟ್ಟಿ ಪರೋಟಾ ಹಪ್ಪಲ ಅ ಇವು ಅಂತ ಅಂತವೆೆಲ್ಲಾ ತಿಂದು
ಹ್ಮ್
ತಿನ್ಬಾರ್ದ್ಲ್ಲಾ ದೊಡ್ಡ ದದುಟ್ರೆಟ
ವ ದುಡ್ಡ ರೇಟ್ ಅರೋದ್ಕಿಂತ ಹೆಲ್ತ್ ಹಾಳ ಬಿಡ್ತದ
ಹ್ಮ್ ಮತ್ತೆ ಅಭ್ಯಾಸ ಅಲ್ಲಿಗೆ ಅಡಿಟ್ ಆಗ್ತೀವಿ ನಾವು
ಅದೇ ತಿನ್ಬೇಕು ಅನ್ಸ್ತದ ತಿಂದು ತಿಂದು ತಿಂದು ಮತ್ತ ಆರಾಮ್ ತಪ್ಪ ಬರ್ತದ ಏನಿಲ್ಲ ಹ್ಮ್ ಆಯ್ತಾಯ್ತು ಇಡ್ಲೆ
ಹಾ ಎಡು ಎಡು ನಿಮ್ ಕಾತಾನೆ ಬಂದ